ಹಲೋ ಗತ್ತ ಹ ಅದು ಬಟ್ಟ
ಹದು ನೋಡುವ
ಅದವಾ
ಬಟ್ಟೆ ಬಟ್ಟ ಬಾಳ ಇಲಿಲ್ಲ ಅವು ಇದ್ ಅ್ರ ಇಡಂಗಿಲ್ಲ ಪೆಂಡಿಂಗ ಹೋಗದ ಹೋಗದ ಹಾಕ್ಬಡ್ತಾಳೆ
ಹೌದವ ಆಕೆ ಮಾತ ಆಕಿದ್ ಒಂದು ಹೋಗತ್ತೆ ಸೂರನೇಂತತ್ ಹೋಗಿದ್ರಣಕ್ಕ ಬೆಂಗಳೂರ್
ಏ ಇಲ್ಲ ಅವ ಬಂದಿದ್ದು ಮೊನ್ನೆ ಯಾರದ ಮದ್ವಿ ಇತ್ತಂತ ಹೇಳಿ ಅವ್ರ ಬಂದು ಒಂದಿನ ಇದ ಇವ್ರಡುಗರು ಹೋಗ್ರು ಅವತ್ ಒಂದ್ಲ ಅದೇ ಹುಳಗ್ ಒಂದ್ಸಲ ಮೀಗ್ಐತ ಬಿದ್ವಲ್ಲೆಫಲ್ಪತ್ಸ ಅ ನೊಂದು ಹಂಗ ಮೊನ್ನೆ ಒಂದ್ಸಲ ಬೆಂಗಳೂರು ರಾಗ್ ಇತ್ತ ಅಕ್ಕಿಂದು
ಹೂ
ಹೋಗಿದ್ಲು ಸಹನಾನು ಶ್ರವಂತ ಹೋಗಿದರು ನಾನು ಮದವಿ ಇತ್ತು ಪಪ್ಪೆಂದು ಅದಕ್ಕ ನಾನು ಬರಕ ತವರ ಮನೆಗ್ ಹೋಗ್ರಿ ಅಂದಿದ್ದೆ ಅವರ ಇಬ್ಬರು ಹೋಗಿದರು? ಹೋಗಿ ಎರಡು ದಿನ ಸೂರುನ್ ಬೆಲೆ ಇದ್ರು ಹೂ ಅವರೇ ಹೊಗಿ ಬಂದರು ಇಬ್ರು ಶ್ರವಣ ಆತನೂ ಆಕೀ ಹೋಗಿ ಎರಡು ಮೂರು ದಿನ ಹೂ ಚಲೋ ಅದಾರ ಆಕಿ ಇದ್ರೋಗ ಮಾಡಕತಾ ಳ ಮೆಡಿಕಲ್ ಒಳಗ ಮಾಡಕತ್ತಳ ಕೆಲಸ ಬಿಕಾಂ ಮುಗದೈತಲ್ಲ ಅಕಿದು ಅಕ್ಕಿಗೂ ಮೂವತ್ ಸಾವಿರ ಏನ್ ಕೊಡ್ತಾರ?
ಸುನೀಲ್ ನ್ ಹೆಂತಿತರ ಏನಿಲ್ಲಲ್ಲಾ?
ಇಲ್ಲ ಇಲ್ಲ ಆದ್ರೂ ಮಾತಾಡಲ್ಲ ಲೇ ಯಾರ ಜೊತೆನೋ ಅಷ್ಟ ಮಾತಡಲ್ಲ ಅವರ ಪಾಡಿಗೆ ಅವರು ಇರ್ತಾರೆ ನೋಡಿ ಯಾರ ಸಂಚಾರ ಇಲ್ಲ ಏನಿಲ್ಲ ಅವರ ಅಷ್ಟ? ತ ಮಾತಾಡ್ತಾಳ ಅವನು ಮಾತಾಡಲ್ಲ ಅಕಿನು ಜಾಸ್ತಿ ಅಕ್ಕಿ ಮಾತಾಡ್ತಾಳ ಅದ ಅಲ್ಲ ಮೂಡ್ ನೋಡ ಅವರದ ಒಂದೊಂದುಸಲಕ್ ಒಂದೊಂತರ ಇರ್ತೆತಿ ಮೂಡ್ ಒಂದೊಂದುಸಲ ಮಾತಾಡ್ತಾರ ಮಾತಾಡಂಗಿಲ್ಲ?
ಮೂಡ್ ನೋಡಿ ಮಾತಾಡ್ತಾನಾ ಹೊಗ್ಗ ನೀನಹ ಹೋಗತಗ
ಆಮೇಲ್ ಹೋದರ ಚೆಂದ ಮಾಡ್ತಾಳ ಆಕಿ ನಮ್ಮ ಅವ್ವಗ ಹಂಗ ಮಾಡ್ತಾಳ ಏನೂ ಗೊತ್ತಿಲ್ಲ ನಮ್ಮ ಅವ್ವ ಜೊತೆ ಮಾತಡಲ್ಲ ನಮಗ ಏನ್ ಬಂದರೋದಿಲ್ಲ. ಈ ಮನಿಗ ಬಂದಲ್ಲು ಒಂದ ದಿನ ಇದ್ಲು ಚಂದ ಮಾತಾಡಿದಲ್ಲು ನಾನು ಒಂದ ಎರಡ್ ಸಲ್ ಬೆಂಗಳೂರ ರಾಗ್ ವರ್ಕ್ ಇತ್ತ ಆಕೀ ಚಂದನ ಇದ್ಲು. ಅವೂ ಅದಾವ ಒಂದ್ ಸಲ ಮಾತ್ರ ಏಕ ಚಂದ ಇರಲಿಲ್ಲ ಆಕಿ ಉಣನು ಅಂದಿಲ್ಲ ತಿನ್ನೂನು ಅಂದಿಲ್ಲ ಏನ್ ಮಾಡ್ತತಿರಿ ಅಂತಾನ ಕೇಳಿಲ್ಲ ಏನು ಕೇಳಿಲ್ಲ.
ಹೂ
ಸರಿ ಅಂತ ಹೇಳಿ ಸುಮ್ಮನೆ ಅಡಗಿ ಏನ್ ಮಾಡಬೇಕ ಅಂತ ನೋಡಕೊಂತ
ಏನ್ ಗೊತ್ತನ ಸರ್ ನಿಮಗ ಏನ್ ಪ್ರಾಬ್ಲಮ್ ಅ ಅತ್ತಿರ ಕ್ಲೀನ್ ಕ್ಲೀನ್ ಅಂತಾರ ಅವರು ಈಗ ಈಗಿನ ಹುಡುಗಿಯಾರಕ್ಕ ಅಸ್ಟ ಇದು ಆಗಲ್ಲ?
ಕ್ಲೀನ್ ಅಂತಾರ ಇವರು ಅವರು ಮಾಡಂಗಿಲ್ಲ ಇವರಿಗೆ ಕೆಲಸಾ ಮಾಡ್ಬೇಕು.
ಇವರಿಗೆ ಲಗು ಎದ್ದ ಎಲ್ಲಾ ಮಾಡ್ಬೇಕ ಅಂತಾ
ಹಾ ಅದಕ ಸುಮ್ನೆ ನೀ ಸಂಚಾರನ ಬ್ಯಾಡ್ ಅವರ ಇದ್ದರ ನಿನಗೂ ಟೆನ್ಶನ್ ಟೆನ್ಶನ್ ಅವರೋದ ಅವರದ್ದು ಲೆಕ್ಕ ನಿಗವಾಲದ ನಮ್ಮ ಅವ್ವಗ ಸುಮ್ನ ಅವರ ಬಂದ್ರ ಉಂತಾರ ಟೆನ್ಶನ್ ಮಾಡ್ಕೊತಳ ನಮ್ಮ ಅವ್ವ
ಅವರದ್ ಏನ್ ಗೊತ್ತ ಏನ್ ಅಕ್ಕ ಎಂಟ ಗಂಟೆಕ ಎಳ್ತಾರ ಅಕ್ಕ ಎದ್ದ ನಾಷ್ಟ ಅದು ಮಾಡದ ಲೇಟ್ ಆಗೇ ಬಿಡ್ತದ ಅಕ್ಕ? ಇವರದ ಹಂಗ ಎಂಟು ಗಂಟೆ ಅನ್ನೋತ್ತಲೇ ಎಲ್ಲಾ ಸಾರಸಿ ತೊಳದ ತಿಂದ ದ ಈಟ್ ಬಿಡಬಕ
ಏ ನಫೈ ನಮ್ಮ ಐಕ್ಳನ್ನ ನಡ್ತಿದ್ದಿದರಾ
ಹ
ಹ ಅಷ್ಟ ಬೇಗ ಕೆಲಸ ಆಗ್ಬಿಡೋದು.
ಅದೇ ಅವರ ಯಾವಾಗ್ಲೂ ಬೆಂಗಳೂರ ರಾಗೂ ನೋಡ್ತಿದ್ದಿಲ್ಲ ರಾಮ ಅವರು ರೊಟ್ಟಿಅದು ಎಲ್ಲಾ ಮಾಡಿ ಹಾ ಗಂಟೆ ಅಂದರ್ ಕೊಟ್ಟ ಬಿಡ್ಬೇಕು ಅವರಿಗೆ
ಹಾ ಆಕಿನ್ ಸ್ವಭಾವ ಹಂಗ ಈ ಬರೋ ಸೊಸ್ತೆರ್ ಇವ ಹಿಂಗ ಅದಾವ? ಹಾ ಎಲ್ಲಾ ನಡದೈತ್ ನೋಡವ ಏನ ಮಾಡ ರೊಟ್ಟಿ ತಾ ಅವರದ ಅವರ ಅದಾರ ಇವ್ರದ ಇವರದಾರ ಅವ್ರ ಇವರಿಗ ಕೊಡಲ್ಲ ಇವರ ಅವರಿಗ ಕೊಡಲ್ಲ ಅವರ ಪೇಮೆಂಟ್ ನ್ಯಾಗ ಅವರ ಜೀವನ ಮಾಡತರಾ ಇವರ ಪೇಮೆಂಟ್ ನ್ಯಾಗ ಇವರ ಜೀವನ ಮಾಡತರಾ ಹೂ ಇನ್ನ ಇವರ ಏನಾರ ಕೊಡ್ತಾರ ಬಿಡು ಅವ ಒಬ್ಬನೆ ಏ ಏನರ ಕೊಡ್ತಾರ? ಅವರದಂತೂ ಇವರ ತಿನ್ನಾಕ್ ಹೋಗಲ್ಲ ಸಿಟಿ ಒಳಗ ಆಗೋದಿಲ್ಲ? ಇವರ ಏನರ ಜೋಳ ಗೋದಿ ಅದು ಇದು ತಕೊಂಡ್ ಹೋಗೋದು ಮಾಡೋದು ಮಟ್ಟೋದ ಕ
ಇಬ್ಬರು ಸೊಸೆಸ್ತಾರಿದ್ರು ಒಟ್ಟಿಗೆ ಇರಕ ಆಗ್ಲಿಲ್ಲ ನೋಡ
ಸುನಿಲನ ಹೆಂಡ್ತಿ ಮತ್ತ ಪ್ರೆಗ್ನೆಂಟ ಅದಾಳ ಇಗ ಮತ್ತ ಡೆಲೇ ಇನ್ ಎರಡ ತಿಂಗಳ ಆದರ ಡೆಲಿವರಿಇನ್ ಅಕಿದ
ಹೌದಾ?
ಹೂ ಏಳ್ ತಿಂಗಳ ಎಂಟ ತಿಂಗಳ ಎಷ್ಟ ತಿಂಗಳ ಇರಬೇಕೇನ
ಫಸ್ಟ್ ನೇ ದ ಗಂಡು ಇದ ಹೆಣ್ಣಾಆಗಲಿ ಬಿಡ್
ಏನ ಆಗುತ್ತ ಗೊತ್ತಿಲ್ಲ ನೋಡ ಒಟ್ನಲಿ ಪ್ರಗ್ನೆಂಟ್ ಅಂತ್ರು ಅದಾಳ ಹೆಣ್ಣ ಆಗುತ್ತ ಗಂಡ ಆ
ಹ್ಮ್ ಅಲ್ಪಡು.
ಖುಷಿನೇ ಆರಾಮ್ ಅದ ನೋಡ ಬಸರಾಮ ರಾಜ ಇದ್ದಂಗ ಅದಾನ . ಮಾತಾಡುವ ಒಂದ್ಸಲ.
ಹಾ
ಮಾತಾಡವ ಅಂದೆ ಒನ್ಸಲ.
ಎಲ್ಲಿ ಏನು ಮಾತ. ಮಾತಾಡಿ ಇಲ್ಲ ನ ಯಾವಾಗ ಮಾತಾಡಿ ಮಟ್ಟ ಮಾತಾಡ ಇಲ್ಲ ಅವತ್ತ.
ಕೇಳ್ತಿರ್ತಾನ ಯಾವಾಗ್ಲಾದ್ರೂ.
ಅವಂದ ಏನವ ಇವಾಗ ಬಿಸ್ನೆಸ್ ಚಂದ ನಡದೈತೆ ಒಂದು ಆರಾಮ್ ಅದನ್ ರಜ ಇದ್ದಂಗ.
ಹ್ಮ
ಎರಡ್ ಟಿಪ್ಪರ್ ತಗೊಂಡಾನ. ಎರದದ್ದ ಕೆಲ್ಸ ಮಳಗಾಲದ ಮಳೆಗಾಲಲ್ದಾಗ ಅಷ್ಟ ನೋಡೋಣ ಗಾಡಿ ನಿಂದ್ರ ಅದ್ಲೆೇ ಬೇರೆ ಟೈಮ್ ತಿಂಗಳಿಗೆ ಏನಿಲ್ಲ ಅಂದ್ರರುನು ತಿಂಗಳಿಗೆ. ನಾಲ್ಕು ಲಕ್ಷ ಐದ್ ಲಕ್ಷ ದುಡಿತಾನ
ಚಲೋ ಆತ್ ಮನಿ ಹರ್ಷಾರ್ನಕ್ಕವ್ರ.
ಮನ ಏನ ಅಲ್ಲಿ ಮೇಳ್ಕಂದ ಕಡಸಾರ ಇಲ್ಲಿ ಕರ್ಸಿಲ್ಲ. ಮೇಳ್ಕಂತಾರ ಅವಾಗೇ ಕರ್ಸಿದ್ನಲ್. ಸೈಟು ಇನ್ ಸ್ವಲ್ಪ ದಿವ್ಸ ಹೋಗ್ಲಿ ಅಂತ ವಿಚಾರ ಮಾಡಕತ್ತಾನೆ ಇನ್ನೊ ಸ್ವಲ್ಪ ಹೋದ್ಮೇಲೆ.
ಇವಳು ಇನ್ನೊಂದ್ ಸ್ವಲ್ಪ ಆದ್ರ ರೇಟ್ ಜಾಸ್ತಿ ಅಕ್ಕವಕ್ಕ.
ಕಾನ ಕೊಡ್ತಾ ಅವನಿಗ ನ್ ಬೇರೆದ್ರು ಕೊಡ್ಬೇಕ ಅನ್ ಸೈಟ್.
ಕಾಕಾನ ಕೊಡ್ತಾರ.
ತ
ಯವ ನಿಮ್ ಕಾಕ ಚಲೋ ಬಿಡವಾ.
ಎಲ್ಲರ್ಗ ಅವ್ಂದನ್ ಕೊಡ್ತೀ ಅಂದ ನ ಅಂತ.
ಚಲ ಬಿಡ ಮತ್ತ. ಸ್ಟೈಟ್ ಅಥವಾ ಬಿಸ್ನೆಸ್ ಕಾಲೇಜ್.
ಹ್ಮ್ ಕಾಲೇಜ್ದ ಐತಿ ಈ ಕಡೆ ಮತ್ತ ರಿಯಲ್ ಎಸ್ಟೇಟ್ ಬಿಸ್ನೆಸ್ ಐತಿ.
ಮತ್ತ ಅಭಿ.
ಅಭಿಯಾನ ಎಮ್ ಡಿ ಮಾಡಕತ್ತ ನೋಡ.
ಹ್ಮ್ ಮತ್ತ ಹ್ಮ ಅದ ಬಂದರಿ.
ಸದ್ಯಕ್ಕೆ ಅವ್ರೊಬ್ಬರು ಚಂದ ಅದಾರ ನೋಡವ ನಮ್ಮ ಮನ್ಯಾಗ. ನಮ ನಮ್ಮ ಮನೆಯರು ಚ ಕಾಕಾ ಚಂದರತ್ತ ನಮ್ದಲ್ಲ
ಹ
ಹೆಂಗೋ ಅವರುಬ್ ಚಂದಿರೋದು ಹೆಂಗೋ ನಡದಯ್ತು ನಮ್ದ.
ಒ ಚಲೋ ಆಯ್ತ್ ಬಿಡಿವತ್ ಆದ್ರೂ ಮತ್ತತ್ ಅಬಿನೂ ಕೆಲ್ಸ ಮಾಡ್ತನ್ಲಾಕ್ಕ ಹೋಗು ಪೇಮೆಂಟ್
ಅಬ್ಬು ಇನ್ನ ಕೆಲ್ಸ ಇಲ್ಲ ಒಂದ ನಡಿಲಿಕ್ಕತ್ತದನ್ನು ಓದಲಕತ ನಾವ.
ಹೌದಾ
ಹಾ ನ ಎಂ ಡಿ ಓದಕತನ ಏಮ್ ಡಿ ಓದ್ಬೇಕ ಅ ಈ ಮೆಕಲ್ ಮೊದ್ ಮುಂಚೆ ಎ ಇರ್ಲಿಲ್ಲ ಎಮ ಡಿ. ಕಂಪಲ್ಸರಿ ದ್ಬೇಕ ಅಂತ ರೂಲ್ಸ್ ಆಗೈತಿ.
ಅಯ್ಯಯ್ಯೋ
ಅದು ಎಷ್ಟು ವರ್ಷ ಇರ್ತೈತೆ ಎರಡು ವರ್ಷ ಮೂರ್ ವರ್ಷನ ಎಷ್ಟು ವರ್ಷ. ಅದು ಮುಗಸಬೇಕ ಅವ.
ಮಡಾಕತ್ತು. ಕೊಟ್ನಲ್ಲ ಎಲ್ಲ ಇದು ಇವ್ರ ಇಬ್ಬ್ರ್ದಾಗ ಒಬ್ರಲ್ಲ ಮಾಡ್ಬೇಕಾಗಿತ್ತ.
ಯಾರು ಹೇಳ.
ಸ ನ ರ ಶವು ಡಾಕ್ಟರ್ಕ್ಕ.
ಈ ಇಂಟ್ರೆಸ್ಟ್ ಇರ್ಬೇಕಲ್ಲ ಸುಮ ಮನ್ ಇಂಟ್ರೆಸ್ಟ್ ಇರ್ಲಿಲ್ಲ ಅಂತಂದ್ರೆ ಕಷ್ಟ ಆಗುತ್ತೆ ಜೀವನ. ಇಂಟರೆಸ್ಟ್ ಬೇಕ ನೀನ್ ಮನ್ಷಿಗೆ ಇಂಟೆಸ್ ಇಲ್ಲ ಸುಮ್ನೆ ನಮ್ ಫೋರ್ಸ್ ಆಗ್ಬಿಟ್ಟು ನಾಳೆ. ನೀ ಹಾಕಿದ್ರಿ ನಾ ಓದಿಲ್ಲ ಅನ್ನೋ ಬೇಡ ಅವ್ರ ಅವಗ ಏನ್ ಎಷ್ಟನ್ ಇಂಟೆಸ್ಟ್ ಆಐತೆ ಮಾಡಲ್ಲ ಲೆಕ್ಕದಲ್ಲಿ
ಕ್ಕ ಟವ್ಲ
ಸಹನಾಗ ಅದೇ ಹೇಳಿದ್ದ ನಮ್ ಕಾಕ ಅದ್ನ ಹೇಳಿದ್ದು ತಲಿ ಓಡ್ಕೊಂಡಿದ್ದು ನೀನ್ ಹುಷಾರದಿ ನೀನ್ ಮಾಡು ಅನ್ನೋ ಅವರು ನನ್ಗೆ ಇಂಟ್ರೆಸ್ಟ್ ಇಲ್ಲರಿ ಕಾಕೋದು ಅ ಕಾಕಿ ನನ್ಗ್ ಇ ಇಂಟ್ರಸ್ಟ್ ಇಲ್ಲ ಅಂದ್ರೆ ನನ್ ಏನ್ ಮಾಡ್ಲಿ ಆಕಿ ಈಗ ನೋಡ್ತಯಲ್ಲ ಮೊದ್ಲಾಗ ಎದ್ರಿ ಸಾಯ್ತಾಳ ಆಕಿ
ಹ್ಮ್ ಒಂದ್ ಲೀಟರ್ ನಲ್ವತ್ತೈದ್ರೀ ಅರ್ಧ ಇಪ್ಪತ್ತು ರೂಪಾಯಿ ರೀ
ಆರಗ್ಯವ್ರಿ ಆರಾಗ ನೂರ ಇಪ್ಪತ್ತಾಗ್ಯವ್ರಿ
ಹಾಲು
ಅದ್ ಇಪ್ಪತ್ ಹ ಅಕ್ಕ ಅದು ಇಪ್ಪತ್ ನಾಕಕ್ ಆಗೈತ್ರಿ ಒಂದ್ ಲೀಟ್ರ ಇಪ್ಪತ್ ನನಾಕ್ ದಿನಾ ತಗೊಂಡ್ ರೀ ಅರ್ಧ ಬರಿ ಆರ್ ದಿನ ತೊಂದ್ರೆ ಇದು ಸಾವಿರದ ಎಂಬತ್ತಗೈತ್ರಿ ಒಂದ್ ಲೀಟ್ರಂದ ಅರ್ಧ ಲೀಟರ್ ದು ನೂರ ಇಪ್ಪತ್ತೈತ್ರಿ ಇನ್ ಸಾವಿರ್ದ ಇಪ್ಪತ್ ರೂಪಾಯಿ ಆತ್ರಿ ಆತ್ರಿ ಹ್ಮ್ ಹ ಬರ್ ಚಾಕೂಡೋಗರಂತೆ ಹ್ಮ ಹೌದ್ರಿ ಗಾಳಿತ್ ನೋಡ್ರಿ ಎಲ್ಲಾ ಬಿತ್ತಿಲ್ಲ ಯಾಕ ಲೇಟ್ ಮಾಡ್ರಿ ಹೌದ್ರಾ ಹ್ಮ ಬನ್ರೀ ಹಲೋ ಅಕ್ಕ
ಹ್ಮ್ ಹೇಳ
ಹ್ಮ್ ಹಾಲ್ ನೋರುವ ಹಾಲ್ ಹಾಕಸ್ಕೊತಿವ ಅಕ್ಕ
ಹ್ಮ್ ಹೆಂಗ್ಲಿ ಲೀಟರ್ ದವ ಅಲ್ಲಿ ಹಾಲ್
ಹಾ ನಾಲ್ವತ್ತೈದಕ್ಕ
ಹ್ಮ ಎಮ್ಮಿ ಹಾಲ್ ನ
ಇಲ್ಲ ಕಾಕುದು
ಮಕ್ಕೋತನಲ್ವ ಕೈಗೆಲಿ
ಕ್ಕ
ನಮ್ ಗೊತ್ತಾಗ ನೋಡಿ ಹಾಲ್ ಯಾಕಂದ್ರೆ ಆಕಳದ್ ಊರಿಂದ ಬಂದ್ ಬಿಡ್ತಾವ ನಮಗ
ಅಯ್ಯೋ ಹಾಲ ನಿ ಮಲ್ಲೆ ಇದು ಕೊಡ್ತಾರ ಬಸ್ಸವರು ಬರಿ ಒಳಗ ಹೌದಣ
ಹ್ಮ್
ಹ್ಮ ಚಲೋ
ಸದ್ಯ ಹಾಲು ತರಕಾರಿ ಹಾಲು ತರಕಾರಿ ಇವೆಲ್ಲಾ ಏನು ಪ್ರಾಬ್ ಪ್ರಬ್ಲ ಇಲ್ಲೋಡು
ಹ್ಮ್ ನಮಗ್ ನೋಡಕ್ಕ ಈಗ
ಡೈಲಿ ಬರ್ತಾ ಇರ್ತಾರ ಊರಿಂದ ಯಾರಾದ್ರು ಬರ್ತಾನೆ ಇರ್ತಾರ ಅವ್ರ ಕೈಲೆ ಕಳ್ಸಬ ಬಿಡ್ತೈ ಅಜ್ಜಿ
ಚಲೋ ಆತ್ಡ ನಮ್ಗೂ ಇಲ್ ಬಂದ್ಮೇಲೆ ಇವ್ರ ಚೊಲೋ ಆಗೇತೆ ಅಕ ಪಾಕೆಟ್ ಹಲ್ ಒಂದಲ್ಲು ರ್ ಚಲೋ ಕೊಡ್ತಾರಂತ ಹೇಳಿ ಇಲ್ಲೇ ಅವ್ರ ಇದನ್ ಮಾಡ್ಕೊಂಡ್ ಕೊಡ್ತವ್ರ ನೀವ್ ಅಂತ ಹೇಳಿ ಇದನ್ ಮಾಡಂತ ಹೌದ್ರಿ ಸ್ವಲ್ಪ ನೀ ಹಾಲ್ ಮತ್ತ ಹ್ಮ್
ಹೋಗ್ತಾ ಇರ್ತಾರ ಯಾರಾದ್ರರು ಗುಲ್ಬರ್ಗಕ್ಕ ಹೋಗೋರ್ ಕೈಲೆ ಕಳಿಸಿಬಿಟ್ಟೈತ್ ಅಜ್ಜಿ
ಬೇಕಂದ ಒಂದಕೊಡ್ರ ಹೇಳ್ತೇನ್ರಿ ನಿಮ್ಗೆ ಯಾವಾಗಂತ ಕೂಡಿರ ಬರ ಒಳಗೆ ಹೋಗನ್ ರೀ ಯಾಕ್ ಲೇಟ್ ಮಾಡಿದ್ರಿ ಹ್ಮ ಹೌದೌದು ಹೌದು ಹೌದ್ರಿ ಅಂಗೆ ಆಕತ್ರಿ ಅದೇನು ಮಾಡೋದು ಹಾ ರೀ ಇರ್ಲಾಡ್ರಿ ಹಾ ಹೌದ್ರಿ ಇರ್ಲಿ ಬರ್ ಬಂದರು ಬರ್ರೀ ಅದು ರೀ ಇವತ್ ಒಂದನ್ ತಾರೀಕ ಇವತ್ತರಡು ಅನಕ್ಕ ಇನ್ ಒಂದ್ ಗಡೆ ಲ್ರ ಇವತ್ತಿಂದ ಅರ್ಧಂಟ ಅದೇ ಬರ್ದ್ ಇಟ್ಬಿಟ್ಟಿರ್ತೀನಿ ಕ್ಯಾಲಂಡರ್ದಾಗ ಸುಮನೆ ಕಂಪ್ಯ
ಹ್ಮ್ ತಿಂಗಳು ಹ
ಹಾ ಹಾಾ
ಅಮೌಂಟ್ ಕೂಡ ತಿಂಗಳ್ಗೊಂಬೇನ
ಈ ತಿಂಗಗಳ ಏನ್ ಬಿಟ್ಟಿಲ್ರಿ ಹ ತಿಂಗಗಳ ಕೊಟ್ಬಿಡ್ತಿವಕ್ಕ ತಿಂಗಳ್ಗ ಒಂದ್ಸರಿ ಕೊಡ್ತಿವೆ ಅವ್ರಿಗೂ ತಿಂಗ್ಿಗೊಮ್ಮೆ ಆದ್ರ ಅವವು ಇವ ಕಟ್ಟಕ್ ಇರ್ತವ ಅವ್ರಗೂ ಸರಿ ಹೋಗಕ್ಕತಕ್ಕ ಅ
ಹ್ಮ್ ಅವ್ರ ಯೂಸ್ ಆಗ್ತಾರ ದಿನದ ದಿನ ಖರ್ಚು ಬಳಸ್ಕೊಂಡ ಬಿಡ್ತಾರ ಅವ್ರನ ಕೈಗತ್ತಲ್ಲ ಬಾಯ್ಗತ್ತಲ್ಲ ಅವ್ರಿಗೆ ನೋದು
ಹ್ಮ ಅಕ್ಕ ಅದ್ರ ಸಂಬಂಧ ಅವರು ಏನಂತಾರ ತಿನ್ಬೇಕ ಕೊಡಂತಾರ ಅಕ್ಕರ್ ಬೆಂಗಳೂರರು
ಹ್ಮ್
ಹ ಹೌದು ಬಿಸಿ ಕಟ್ಟತೀನಕ್ಕ ನೀವು ಇಲ್ ಬಿಸಿ ಐತಲ್ಲರರಿ ಹ್ಮ ಹ್ಮ್ ಹೌದ ರೊಕ್ಕ ಬಿಸಿ ಕಟ್ಟಿದ ಬಂಗಾರ ಕೊಡ್ತಾರನ್ರರಿ ಚಲೋ ಬಿಡ್ರಿ ಬಶೋರ ಬಂಗಾರ ಐತ್ನಕ್ಕ
ಬಿಸ ಒಳಗ ಇಲ್ಲಪ್ಪ ನಮ್ಮ ಕಡೆ ಏನ ಆರ ಬಿಸಿ ಇರಲ್ಲ ಬಿಸಿದೊಳಗ ರೊಕ್ಕ ತಗೊೋದ ಇತತೆತ ಹರಾಜ್ ಬಿಸಿ
ಹ್ಮ ಈರ್ ಕಡೆ ಇದು ಬೆಂಗ್ಳೂರ ಮಾಡ್ತಿದ್ರಲ್ಲ ಅಲ್ಲರ್ ಇಲ್ರರಿ ಇಲ್ಲಷ್ಟ ಆಯ್ತ್ ನೋಡ್ರಿಂದ್ರೆ ನಮಗೂ ಹಾ ಕರೆಕ್ಟ್ ಅಕ್ಕ
ಕಡ್ತರ ನೋಡ್ರು
ಹ್ಮ್
ಕೈ ತಕೋದೆಲ್ಲ ಕಟ್ಟಿರ್ಲಿಲ್ಲ ತಿಂಗಳು ಐ್ನೂರು ಹಿ್ ಐನೂರ ಸಾವಿರ ಹಾ ಕಟ್ಟೋರಿಗೆ ಇದು ಬಂಗಾರದ ಅಂತ ಇರ್ತೈತಿ
ಅಂದ್ರ ಏ ಬೇಗ
ಬೇಸಿದೊಳಗ್ ಹರಾಜ್ ಕ ಕುಗ್ಬೇಕು
ಚ ಗಡಿ ಹ್ಮ್ ಚಲ ಹ ಇವಾಗ ಏನ್ ಮಾಡ್ಬೇಕಕ್ ನೋಡ್ರಿ ಆಕಡೆ ಬಂಡೆ ತೊಳಾಕೋಗೇನ್ರಿ ಹೌದ್ರಿ ಬಾಂಡೆ ತರಾಕ್ೋದ್ರ ಕೇಳಲ್ ಉದ ಆಯ್ತಲ್ಲ ಏನು ಇದಲ್ಂದ ಚಾ ಕುಡ್ತಗೀಂ ಬರಿ ಬರ್ ಬರ್ ಬರಿ ಹಲೋ ಅಕ್ಕ ಹ್ಮ್ ಮತ್ತವಾ
ಮತ್ತೆ ಏನಿನ್ ನೋಡೋ ನೀನ್ನ ಹೇಳ್ಬೇಕಕ್ ಏನಾದ್ರರು ಇದ್ರ ಸರಿ ತಗೋ ಇಡ್ಲ ಅಂದ್ರ ಸರಿ ಮುಗಿಸಕೋಂತ ಯಾರ ಬಂದಾರಲ್ಲ ಮುಗಿಸಕೊ
ಹಾ ಹಾ ಆಯ್ತಾಕ್ಕ ಹತ್ ನಿಮಿಷ ಹಸ್ತಿನಕ್ಕ ಆಂಬೇಲ್ ಮತ್ತ ಹಾ ಐತ್ರಿ ದೊಡದ ಐತ್ರಿ
ಇ
ಹಾ ಅಕ್ಕ
ಹ್ಮ್ ಸರಿವಾ